ಹಲೋ
ಏಳರಾಮೇಶ ಏಳ ಮಹ ಶರಾಮ
ಹ್ಞ ನರಾಮ ಪರ್ನನು
ಹ್ಮ್ ಅವರಾಮ ನೋಡಿ ನ್ಡಸ
ಏನ ಹೇಳಪ್ಪಾ ಇಲ್ಲಿ ನಮ್ಮ ರೂಮ್ ಮುಂದ ಒಂದು ನೆಲ್ಲಿಕ ಗಿಡ ಇ ನಿಲ್ದ ನಡ್ಕೊಂಡ ತಿತಿದೆ ಹ್ಮ್ ಬಾಳಗ ತಿನ್ ತಿನ್ ಕ ಕಮ್ಮತ ಬ
ಹೌದಾ ಬಾಳ ಕಪಾತ್ತದಕ ಬಾಳ ಅತಿಚ್ಚ ತಿನ್ಬಾರ್ದು
ಎಲ್ಲಾ ಅದು ಸೀಸನ್ಗ ಒಂದ್ಸಲ ಬಿಡ್ತೈತ್ತಲ್ಲ ಮತ್ತ ಸೀಸನ್ ಐತ್ತನ್ಲ್ಲಾರ ಯಾವ್ತನ್ ಬೇಕ
ಸೀಜನ್ದಾಗ ತಿನ್ಬೇಕು ಅತಿ ಹೆಚ್ಚಾದ್ರೆ ಎಲ್ಲಾ ಅಮೃತ್ ಇದ ಅತಿ ಹೆಚ್ಚಾದ್ರ ಇದ ಬಿಡುತ್ತಾ ಗೊತ್ತಿಲ್ಲ ಏನ ಅಂತಾರಲ್ಲ ಒ ಗಾದೆ ಮಾತದಲ್ಲ ವಿಷಯ ಆತ ಅಂತಂದಳೆ ಹ್ಮ್
ಹ್ಮ್ ಮೊನ್ನೆ ಏನೋ ನಿನ್ ಬಗ್ಗೆ ಒಂದು್ ವಿಷಯ ಕೇಳಳ್ಪಟ್ಟನಪ್ಪಾ
ಏನು
ಹಾ ಏನೋ ಮಾಡಿದ್ದತ್ತಲ್ಲ ಮೊನ್ನೆ ಅಲ್ಲೆಲ್ಲೋ ಫೋನ್ ತೊಳಕ ಹೋಗಿ ಯಾವ್ದ ಮನ್ಯಾಗ ಒಂದ್ ಹೇಳುವಗ ಅತ್ತ ಅಲ್ಲೊಂದ ಬೇರೆ ಫೋನ್ ತೋಗೊಂಡಿ ಅಂತಲ್ಲ
ಹೌದು ಅವತ್ತಾ ನಾನು ಇಲ್ಲೊಂದು ಅಂದುಂದು ಒಂದು ನೋಡಿದ್ದೇ ಬೇರೆ ಅಲ್ಲಿೋಗಂದು ತಗೊಂಡುದೇ ಬೇರೆ ಬಿಯಾಗಿಬಿಟ್ಟ
ಬಾಳ್ ಕೀಲ ಬಿಡತ್ತೆ ಏನನ್ ಅಲ್ಲಿ ಹ್ಮ ನಾವ್ ಹೇಳ್ದಂಗ ಅಲ್ಲಿ ಯಾವ್ದು ಫೋನ್ ಸಟ್ ಆಗಲ್ಲ ಯಾವವುದೇ ಒಂದು ನೋ ತೊಗೊಳ್ಬೇಕಂದ್ರ
ಹ್ಮ್ ನನ್ಗ ನೀ ಈಗೊಂದ ತಿಂಗಳಿಂದ ಮೊದ್ೇ ಹೇಳಿದ್ನಲ್ಲ ನಾ ನನ್ಗ್ ನೀ ಇಲ್ಲಿ ಅನ್ಕೊಂಡಿದ್ದಿದೆ ಬೇರೆ ಅಲ್ಲಿ ಹೋಗಿದ್ದ ಆಗುದ ಬರೆತ್ತ
ಹ್ಮ್ ಅ ಹಣೆ ಬರ್ದಾಗ ಯಾವ್ ಸಿಗಕಲ್ ಸಿಗ್ತಾವ ಪಫೋನ್
ಹ್ಮ್ ಹೆಂಗ ಚೊಲೋ ಅದಲ್ಲ ಈಗ ತೊ
ಏ ಚೆನ್ನಾಗ ಅದ್ರಾಗ ಏನ ಇದ್ರ ನಮಗ ಸುಮ್ಮಾ ನಾವ್ ಏನಿಲ್ಲ ಸುಮ್ಮಾ ಇಟ್ಕೊಂಡಂಗಪ್ಪ ನಾವೇನ್ ಬಾಳ ಯೂಸ್ ಮಾಡಲ್ಲ ಅದೇ ಸ್ಟೇಟಸ್ ಒಂದ ನೋಡ್ತವ ನ ಇನ್ಸ್ಟಾಗ್ರಾಮ್ನು ಬಾಳ್ ಯೂಸ್ ಮಾಡಲ್ಲ ಹ್ಮ್
ಯಾಕೆ ಇನ್ಷ್ಟಲ್ ಆಗಲ್ಲ ನೀನ
ಹ್ ಅಷ್ಟ ಇಷ್ಟ ಇಲ್ಪ ನಾ ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತನ ನೋಡ್ತೇನೆ ಯಾವಾಗಾರ ಸು್ ರೀಲ್ಸ್ ಯ ಸ್ಟೋರಿ ಹಾಕಿದಾರೆ ನಾ ಬಾಳ ನೋಡಿದೇನೆ ಏನ್ ಸ್ಟೋರಿ ಆಗ್ತಾರ ನಾನು ಇಲ್ಲ ಇಲ್ಲ ಇಲ್ಲ ಹೋರ್ ಸಮಯ ಬಿಟ್ಟಿಲ್ಲ ಹ್ಮ್ ಹ ಇಂಟ್ರೆಸ್ಟ್ ಇಲ್ಲದ್ರ ಮ್ಯಾಗ ಬಾಳ ಹೊಲ್ದ ಕೆಲ್ಸನೇ ಬಾಳ ಇರ್ತಾವ ಎಲ್ಲಿ ನೋಡದತ್ ಹೊಲ್ದ ಮುಂಜೆಲಿಂದ ಅಂದ್ರ ಆ ಏನ್ ಗಳೆ ಹೊಡ್ಯದ ಅ ದೇ ಸದಿ ತೆಗೋದು ಗೊಬ್ಬ್ರ ಹಾಕವು ಇಂತ ಯಾವಾರ ಕೆಲಸ ಇರ್ತಾವ ಬಾಳ ಬಿಜಿ
ಫೋನ್ ಯಾವ ಜೊತರು ಮಾತಾಡೋ ಅಂದ್ರರು ಮಾತಾಡದ ಆಾಗಲ್ಲ
ಹ್ಮ್ ಹೊದಾಗ ಏನ ಕ್ರೀ
ಅಂದಾಗ ಏನ್ೂಲ್ ಪತ್ತ ಆಾಕಿ ಒಂದ್ ನಾಕಕ್ ಎಕರೆೆ ಒಂದ್ ಎಡ್ ಎಕರೆ ತಗೋರಿಿ ಒಂದ್ ಎರಡ್ ಎಕರೆ ಚಜ್ಜಿ
ಎಷ್ಟರ್ ಎಕ್ರ ಅದ ಅವಲ್ಲ ನಿವು್ದ
ಎಂಟು ಎಕರೆ ಅದ ಇನ್ನ ಎರಡು ಎಕರೆ ಬೀಳ್ಬ ಬಿಟ್ಟಿ ಯಾಕಂದಂಗ ಕುರುಗಳಿಗೆ ಮರಿಗಳಿಗೆ ಯಾರಾರ ಸಮಾಜ ಸೇವೆ ಮಾಡಕಲ್ವ ಈಗ ಹೌದಲ್ಲ
ಹ್ಮ್ ಹೆಂಗಂದ್ರ ಹಂಗೋ ಸಮಾಜ ಸೇವೆ ಅಂದ್ರ ನಿಮ್ ಸೇವೆ ಯಾರ್ು ಮಾಡ್ತಾರ
ಶಿವವ ದೇವರು ಮಾಡ್ದ್ ಮುಂದೆ ಹೆಂಗ ಅದಂಗಗೆ ಆಗ್ತದ
ಅಲ್ಲಾ ಅವ್ರರು ಚೆನ್ನಾಗಿರ್ಲಿ ಇವರು ಚೆನ್ನಾಗಿರ್ಲಿ ಅಂದ್ರೆ ನೀ ಚೆನ್ನಾಗಿರ್ಲಿ ಅನ್ನೋರ್ ಯಾರ ಏನ್ ಬಾಗತ್ ನಾವು ಹಲೋ
ನ್ ಮಾಡಕಲ್ಲ ಹ್ಮ ಅಲ್ಲ ಅಂಗ ಮುಂದ ಅದಂಗ ಆಗ್ತದ ಪಂದೆ
ಹೌದಾ
ಹ್ಮ್
ಸರಿ ಮತ್ತ ಅಂದ್ರ ಹೊಲಾ ಎಂಟೆ ಎಕರೆ ಬಾರಿ ಬಿಡು ನಿಮ್ದೇ ಮತ್ತ
ಹ್ಮ್ ಎನ್ಟಕ್ರ ಆ ನೋಡುವ ಅಲ್ಲಾ
ಹ್ಮ್ ಹ್ಮ್ ಯಾವಕಿರ ಬೀಜ ಚ
ಹಾ
ಸಜ್ಜಿ ಅದ ಯಾವ್ದಾಕರಿ ಬೀಜ
ಹೆಜ್ಜಿ ಅ ಯಾವ್ದ ಬರ್ತಪ್ಪ ಹೆಸರು ಏನಾದ ನೆನಪಿಲ್ಲಾ ಅತ್ತಿ ಬೀಜ ನೆಂಪಾದ ಸೇನ್ ಎತ್ತಿ ಬಿ ಜಾಯದು ಹ ಕಬಡ್ಡಿ ಆಾಕತಿಯ ಯುವ ಸ್್ರೀ ಪಾರ್ಕ್ ಸ ಒಂದು್ ಐದ್ ಐದ್ ನ ಮನಿ ತಗೊಂಡಿವವಿ ಒಂದ ನಾವ್ ಹತ್ತಿ ಬ ಇಲ್ಲ
ಹ್ಮ್
ಮತ್ತೇ ಹೆಸರು ಹಾಕದ್ನಲ್ಲ ತಬಿದ್ದ ಅದೇ ಯಾಕೆ ನ
ಅವು ಅಷ್ಟು ಮಿಕ್ಸ್ ಮಾಡ್ಯಾಕ್ರೀ ನೀವು
ಹ್ಮ್ ಅವು ಎರಡ್ ಪಾಕೆಟ್ು ಅವು ಎರಡ್ ಪಾಕೆಟ್ ಒಟ್ಟೆ ಎಕರೆ ಎಕ ಎರಡ್ ಕಿಟ್ ಹತ ನಮ್ಮ ನಾಕು ಎಕರೆ ಮಾಡಿ
ಹ್ಮ್
ಹದಿನಾರು ಹದಿನಾರ ಪ್ಯಾಕೆಟ್ ಹದ್ಾರು ಪ್ಯಾಕೆಟ್ ತಗಂದವಿ ಹದಿನಾರ ಪ್ಯಾಕೆಟ್ ಆಾಕ
ಬರಪ್ಪ ಅಂದ್ರ ಐ್ ಸಲ ಫುಲ್ ಚಾನ್ಸ ಚಾನ್ಸ್
ಹ ಹಂಗೇನಿಲ್ಲ ಪಂಬಳಿ ಹಚ್ಚಾಕತ್ ಬಿಿಟ್ಟದ ಅದು ಬೇರೆ ಈಗ ಇರೋಣ ಅದು ಈಗ ನೋಡಿದೆಲ್ಲ
ಹ್ಮ್ ಈಗ ಅದ್ರ ಬೀಜ ಊರ್ ಬಂದಿರ್ತರಿ ಮಳಿ ಬಂತ ಒಳಗ ಕುಳಿತಾವವು ಬೀಜಗಳ
ಹ್ಮ್
ಜನ ಬರುದು ಬಿಡದು ಬರುದು ಬಿಡ ಮಾಡಿದ್ರ ನಡಸತದ ಮ್ಯಾಗಿನ್ ಮ್ಯಾಗಿಿ ಹೊಡ್ಯಾತ್ತತ್ವ್ರ ಬೀಜ ಗೊಳಿತ ಒಳ
ಹ್ಮ್ ಕಳತಾವ ಅತ್ತ ನೋಡ್ಬೇಕು ಚೊಲೋ ಈಗ ಹೊಲವನ್ನು ೇವೆಲ್ ಮಾಡ್ಿಸಿಲ್ಲ
ಹ್ಮ್
ಹಾ ಬ್ಯಾಚ್ ಲೆವೆಲ್ ಮಾಡ್ಸಬೇಕು ಅಂತ ನಮ್ಮಪ್ಪ ಇದ್ರ ಇದಕೇನತ್ತ ತಂಬಳಿ ಬಾಳ ಆಗಲ್ಲ ಈ ವರ್ಸ ಈ ಒಂದು ಹ್ಮ್ ಸ್ವಲ್ಪ ಲಾಸ್ಟ್ ಅಡ್ಡಿ ಗಿಡ ಫುಲ್ಲು ತಳೆ ಹಾಕ ಹೋಗಿಬಿಟ್ಟದ ಮ್ಯಾಲ ದಿಬ್ರ ಅದ ಒತ್ತಿ ಮಳಬಡ ಒಮ್ಮೆ ತಾಳ ಬನ್ನಿ ಅಂತ ಕೊಡ್ತಾವ ನೀರು ಅ್ಯ ಮಡ್ಯವ ಇ ಮ ಅಲ್ಲ ಮೈನೂಊ ಬಿಟ್ಟಿ ಒಟ್ಟು ಬೀಜ ಸರ್ಕೊಂಬಂದು
ಹ್ಮ್ ನೀರ್ ಬರ್ದಲ್ಲ ಮಣ್ಣನ್ನು ಜಾಕೊಂಡ ಹೋಗ್ಬಿಡ್ತದ
ಹ್ಮ್ ಎಲ್ಲ ಹೈರಾಣ್ದ ಈಗೆಲ್ಲ
ಹ್ಮ್ ಹ್ಮ್ ನೋಡ್ರಿ ಮತ್ತೆ ಅಥವಾ ಲೆವೆಲ್ ಮಾಡ್ಕರಿ ಯಾಕಂದ್ರ ಈಗ ನಮ್ ಮೇನ್ ಇರದೆ ಮಣ್ಣ ಇರ್ತದ
ಹ್ಮ್
ಈಗ ನಾವ ಯಾವ್ದದ ಒ್ ಜಾಗ ತೊಳಗೊಂಡೀವಂದ್ ಆ ಜಾಗಕ್ ರೊಕ್ಕ ಕೊಡಲ್ಲವ ಅಲ್ಲಿರೋ ಮ್ಣಿಗೆ ರೊಕ್ಕ ಕೊಟ್ಟರ್ತತಿವಿ
ಹೌದೌದು ಹ್ಮ್ ಮಣ್ಣ ಚಲೋದು ಕಪ್ಪ ಮಣ್ಣದ ಮಣ್ಣ ವರ್ಷ ಎಕರೆಕತ್ತು ಕ್ವಿಂಟಲ್ ಆರಾಮ್
ಹ್ಮ್ ಎರಿಮಾಣ ಅಂದಂಗ ಅ ಆದಂದ ಆಗತ್ತು ಹ್ಮ್್ಮ್ ನಮ್ದ ಮೊೆ ಒಂದು ರೀಸೆಂಟ್ಗ ಒಂದ್ೊಂದರೆ ಆಗ್ಿಬಿಟ್ಟದ ಮತ್ ನಿಮಮ್ಮಲ್ದಾಗ ಮೊೆ ಒಂದು ಇದು ಕೆ ನ ಹೋಗಿ ನೋಡಿ ಗೌರ್ಮೆಟ್ ಇಂದ
ಹಾ ಹಾ
ಕ್ಕಾಯಕ ಕೊಟ್ರೆ ಪರಿಹಾರ
ಏ ಕೊಟ್ರಲ್ಲ ಈಗ ಸ್ವಲ್ಪ ಈಗ ಡಾಣ ಸೈರ್ಸಿ ಒಂದ್ ಸ್ವಲ್ಪ ಹೋಗ್ಯದ ಪರಿಹಾರಕ್ಕೆ ಹದ್ಿನೈದದು ಸಾವಿರ ಕೊಟ್ಟಾರ ಪರಿಹಾರ ಅದಕ್ಕ ನಾವೇನ್ ಡೋಣ ಹ್ಮ್ ಡೋಾಣದಾಗ ಏನ್ ಬಾಳ್ ಬೆಳಿ ನಮ್ ಸ್ವಲ್ಪ ಬಂದದ ಒಂದ್ ನೂರ್ ಫೀಟ್ ಬಂದದ ಅಟ್ಟೆ. ಹ್ಮ್
ಈಗ ನಂಬ್ದ ಏನಾಗಬಿಟ್ಟದಂದ್ರ ಮೇನ್ ಎರಿಮಾಣ್ಣ ಈಗ ನಮದು ಎರಡು ಮಿಕ್ಸ್ ಮಣ್ಣ ಅದ ಕೆಂಪ ಕರಿಮಣ್ಣ
ಹಾ
ಅದು ಎರಿ ಮಣ್ಣ ಎರಿ ಮಣ್ಣ ಲ್. ಬಂದದಾ ಎರಿ ಮಣ್ಣ ಇದ್ದಲ್ಲೇ ಕ್ಯನಲ್ ಪೈಂಟ್ ಹಾಕ್ ಹೋಗ್ಬಿಟರ.
ಹ್ಮ.
ಹ್ಮ್ಮ್ ಹ್ಮ್ಮ್ ನಾವೇನು ಅಲ್ಲಿ ಹಾಕ್ಬಡ್ರಿ ಅಂತ ನಾವ್ ಅನತಿವಿ ಏ ಇಲ್ಲಪ್ಪ ಅದು ಲೈನ್ ಹೆಂಗ ಬಂದದ ಹಂಗೆ ಹಾಕ್ತಿವಿ ನೀ ಬೇಕಿರ್ ಕೊರ್ಟಿಂಗ್ ಹೋಗು ಕೇಸ್ ಮಾಡು ಅನಾತರ.
ಹ್ಮ್
ಮತ್ತ ಅದ್ ಹೆಂಗ್ ಮಾಡ್ಬೇಕಂತ.
ಏನಿಲ್ಲ ನೀವು ನಿಮ್ಗ್ ಇಷ್ಟ ಇಲ್ಲ ಅಂದ ಅವ್ರು ಹಾಕೋದಿಲೊ ನೀವ್ ಅನ್ಬಕ್ ನೀವ. ಯಕಂದ್ರೆ ಹೆಚ್ಚಿಗ್ ಅಮೌಂಟ್ ಕೊಡ್ರಿ ಅಂತ ಅನ್ಬೇಕು.
ಅದಕ್ಕೆ ಕೋಟಿಗ್ ಒಂದ್ ಕೇಸ್ ಹಾಕಿವಿ ಅದು ಅವ್ರ ಏನಂತಾರ ನಮ್ ಊರಾಗ ಒಂದ್ ರೇಟ್ ನಡ್ದಾವ್ ಈಗ ಜಮೀನುಗಳಿಗಿ. ಒಂದ್ ಎಕರೆ ಕ ಇಷ್ಟು ಇಷ್ಟ ಲಕ್ಷ ಅಂತ ಹೇಳಿ ಅವ್ರು ಅಷ್ಟ ಕೊಡಲಂತ. ಅದರ್ ಕಿನ ಕಮ್ಮಿ ಕೊಡ್ತೀನಿ ಅಂದ್ರು ಅದಕ್ಕ ನಮ್ಮ್ದ ಮೇನ್ ಜಾಗ ಇರದ ಆಲ್. ಅಲ್ ಆದ.
ನಿಮ್ ನಿಮ್ ಇರುತ್ತ ಯಾಕ ನಿಮ್ ಸ್ವಂತ ಜಾಗ ಇರ್ತಲ್ಲ ನಿಮ ಇದು ಇರ್ ವಿಶ್ವಾಸ ಇರ್ಲಾದೇ ಯಾರದು ಇದು ಮಾಡಕ್ ಬರ್ಲ್ಲ ಅವ್ರ ನ್ನ ಬಿಡಂದ್ರ ಬಿಟ್ಟು ಬಿಡ್ತಾರೆ ಅದಕ್ಕ ಏನ ಇದು ಇಲ್ಲ. ಸಂವಿಧಾನ ಪ್ರಕಾರ ನೆ ಐಟಿ.
ಅದ್ಕ್ಕೆ ನಾವು ಕೇಸ್ ಮಾಡಿವಿ ಯಾಕಂದ್ರ ನಾವ್ ಹೇಳಿದ್ ಕಿನ ಹೆಚ್. ಬ ಬಿಟ್ರೆ ನಾವ ಏನು ಹಾಕ್ಸ್ಬೋದಪ್ಪಾ ಆ ಜಾಗ ಬಿಟ್ರ ನಾವು ಬೇರೆ ಕಡೆ ಜಮೀನರ ತೋಗತಿವ ಆ ರೊಕ್ದಾಗ.
ಹ್ಮ
ಮೂರ್ ಎಕರೆ ಹೋಗ್ಯದೋ ಹೊಲಾ ಕ್ಯಾನಲ್ಕೆ.
ಹೌದೌದು ಬಾಳ ಲಾಸ್ ಮಾಡತಾರ ಗೋರ್ಮೆಂಟ್ ಬಂದು.
ಹ್ಮ್ ಅದು ಮೂರು ಎಕರೆ ಹೋಗ್ಯದ ಬರೆ ಕ್ಯಾನಲ್ಕೆ ಮೂರ್ ಎಕರೆ ಹೋಗ್ಯದ ಮತ್ತತ್ ಆ ಕಡೆ ಈ ಕಡೆ ಮಣ್ಣಾಕ ಅದೊಂದ್ ಮೂರ್ ಎಕರೆ. ತೆಗಿತಾರ.
ಹೌದು
ಗಾಡಿ ತಿರುಗಾಡಿಸಿ ಹೊಲ ಸತ್ಯನಾಸ ಮಾಡಿರ್ತಾರ ಏನು ಬೆಳೆಯಲ್ಲ ಏನ ಇಲ್ಲ ಅಲ್ಲಿ. ಗಾಗಿ ಜಗಳ ಅಡಕನು ಬರಲ. ಗೌರ್ಮೆಂಟ್ ದೋರ್ ಎನ್ ಜಗಳಾಡ್ತಪ್ಪ ಅದೇ ಇದು ಕೋರ್ಟಿನಲ್ಲಿ ಜಗಳ ಆಡಬೇಕು.
ಹ್ಮ್ ಹೌದದು.
ಇಲ್ಲಿ ನಾವ್ ಹೋಲ್ದಾಗ ಜಳಾಡ್ಬೇಕು ಸುಮ್ನೆ ನಮ್ಗ್ ಹೊಡದಾರ ಅಂತ ಹೇಳಿ ಕೇಸ್ ಹಾಕ್ಯರ ಎಲ್ರೂ ಒಳಗ್ ಹೋಗ್ಬಿಡ್ತಿ ನಾವು.
ಬರೋಬರಿ ನೋಡ್ರಿ ನೀವ್ ವಿಚಾರ ಮಾಡ್ರಿ ಚೊಲೋನೆಲ್ಲಾ ಇತ್ತಾನ ಕೊಡ್ಬಾರ್ದು ಗೋರ್ಮೆಂಟ್ಗ ಇರ್ಕಂದ್ರ ಆದ್ರ. ತ್ತ ಹೆಚ್ಚಿಗೆ ರೇಟ್ ಕೇಳ್ಬೇಕು ಮತ್ ಬೇರೆ ಕಡೆ ಹೊಲ ಇಡ್ಬೇಕತ.
ಹೌದೌದು ಅದೇ ಬೇರೆ ಕಡೆ ಅವ್ರ ರೊಕ್ಕ ಹೆಚ್ಚೆ ಕೊಟ್ರ ಬೇರೆ ಕಡೆ ಹಿಡ ಕೊಡಕ್ಕೆ ತಯಾರಿಲ್ಲ.
ಯಾರ್ನರ ದೊಡ್ ದೊಡ್ ರೆಕ್ಮೆಂಡ್ ಇಡ್ರಿ ಹೆಚ್ಚಿಗ್ ಮಾಡಸ್ರಿ. ಜಾಗನೇ ಕೊಡಲ್ಲ ಅಂತ ಅಂದ್ಬಿಡ್ರಿ ಹ್ಮ್ಮ್. ಹ್ಮ್
ಈಗ ಒಬ್ಬ ಗೌರ್ಮೆಂಟ್ ಎಂಪ್ಲಾಯ್ ಬಂದ್ರೆ ಒಂದು ತುಟಿಗೆ ಜರ ಸ್ವೀಟ್ ಹಚ್ಚತನ್
ಮ ಮುಗಧಾವ ಇರ್ದುದು.
ಈಗ ಒಬ್ಬ ಗೌರ್ಮೆಂಟ್ ಎಂಪ್ಲಾಯಿ ಬಂದನಂದ್ರ. ಹಲೋ ಈಗ ಒಬ್ಬ ಗೌರ್ಮೆಂಟ್ಟ ಎಂ. ಬಂದ ಅಂದ್ರ ಅವನ್ ತುಟಿಗೆ ಸ್ವೀಟ್ ಹಚ್ಚಿದ್ರ. ಮುಂದಕ್ಕ ಹೊತನವ ಅಲ್ತಾನ ಮುಂದಕ್ಕೆ ಹೋಗಲ್ಲವ. ಹಂಗಾಗಿ ಅದ ಬರೋದೇ ಕಮ್ಮಿ ರೊಕ್ಕ ಬರ್ತವ ಎಲ್ಲ ಅವ್ರರಿಗೆ ಕೊಟ್ರೆ ನಾವೇನ್ ಉಣ್ಬೆಕ್
ಹ್ಮ್ ಹೌದೌದ ಅದ ಎಲ್ಲ ಬಾಳ ಇದ್ ಮಾಡ್ತಾರ. ಈ ಏನೋ ಒಂದ್ ಲಾಭ ಇದ್ರ ನಿಮ್ ಬಲ್ಲಿ ಬರ್ತಾರ ಅವ್ರರು ಯಾಕಂದ್ರ ಅ ಜಾಕ ಆಗಕ್ಕ. ಅವರಿಗಿ ಬರಲ ಬರಲ ಕರೆ. ನಿಮ್ ನ ಟಾರ್ಗೆಟ್ ಮಾಡ್ಯಾರ ಅಂದ್ರೆ ಮತ್ತ ಅ ಲಾಭ ಅದ ಜಾಗಕ್ಕೆ.
ಹೂ ಮತ್ತ ಆ ಜಾಗದಾಗ ಚೊಲೋ ಮಣ್ಣದ ಮಣ್ಣ ಮಾರ್ಕೋಬಬೇಕತ್ ಮಾಡ್ತಾರೋ ಏನ್ ಮಾಡ್ಯಾರೋ ಗೊತ್
ಹಾ ಮತ್ತೆ ಈಗ ಆ ಕಡೆ ಬೇರೆ ಈಗ ಹತ್ತಿ ಬಾಳ್ ಬೆಳಕತ್ತಲ್ಲ ರೇಟನ್ ಬಾಳದ ಒಯ್ದ ಎಲ್ಲಿಯಾರ ಮಣ್ಣ ಹಾಕಿ ಚೆನ್ನಾಗ್ ಬೆಳಿಬೇಕಾನ ಅವ್ರದ ಇದದ
ನಾವೇನಂತೀವಿ ನಾಕ್ ಪಿಟ್ ಮಣ್ಣದಲ್ಲ ಈಗ ನಮ ಹೊಲ್ದಾಗ ಹಡತಾರ ಅಂದ್ರ ನಾಕು ಇತ ನ ಮಣ್ಣ ನ್ ಬರ್ತ ನಮ್ಲ್ದಾಗ ಇ ಹಾಕೋತಿ ನಾವು ನಾವು ಏ ಇಲ್ಲ ಒಂದು ಫೀಟ್ ಮಣ್ಣ ಅಷ್ಟೇ ಕೊಡ್ತವಿ ನಿಮಗೆ ನಾಕ್ಪಿಟ ಕೊಡಲ್ಲ ಅಂತ ಗೌರ್ಮೆಟ್ ಅನತದ
ಹಂಗನ್ ಕೊಡಕ್ ಹೋಗ್ಬೇ್ರಿ ನಿಮ್ ಮಣ್ಣು ನಿಮ್ ಕೊಡಲ್ಲ ಅಂದ್ರ ಅವ್ರ ಯಕೋ ಮಾಡಬೇಕು ಬ್ಯಾಡ್ ಹೋಗ್ರಿ ಅಂತಂದ್ಬಿಟ್ರಿ ಹ್ಮ್
ಹಂಗಿಲ್ಲ ತಕ್ರ ತಗ್ದೀವಿಾಕಿದ್ರೆ ಅಂದ್ರೆ ಹೆಣ ಬುಳ್ತಾವ ಅಂತ ನೋಡೇವಿ ನಿಮ್ಗ್ಳಲ್ಲಾ ನಿಮ್ಮ ಮುಂದೆ ನಾವೇ ಗೊತ್ತತಿವತ್ತ ಈಗ ಅವ್ರಿಗೆಗ ಹೊಡತಿೀವ ತನಕ್ ಬರಲ್ಲ ನಾವೇ ಏನ್ರ ಅನಬೇಕಾಗ್ತದ
ಹ್ಮ್ ಮತ್ತ ಗೋರ್ಮೆಂಟ್ ಅಪ್ಪ ಅವರು
ಏನ್ರ ಅಂದ್ರೆಚ್ಚುಕಮ ಸುಮ್ನೆ ಹೊಲನ್ ಜಪ್ತಿ ಮಾಡ್ತಾರ ಎಲ್ಲಾ ಜಪ್ತಿ ಮಾಡ್ತಾರ ಹಂಗಾಗಿ ಬಾಳ ತಲಿನ ಕೆಡ್ಸ್ಕಂದಿಲ್ಲ
ಹ್ಮ್
ಮತ್ತೆ ಎಂ ಫೋನ್ ಕ್ಯಾಮ್ರಾ ಗಿಮ್ರಾ ಚಲೋ ಅದಲ್ಲ ಹ್ಮ್ ಇಲ್ಲ ಪೋನ್ ಕ್ಯಾಮೆರಾ ಚಲದಲ್ಲ
ಹೇ ಚೊಲೋ ಅಪ್ಪ ಪೋನ್ಗೆ ಏನ್ ಸಮಸ್ಯೆನೇ ಇಲ್ಲ
ಹ್ಮ್ ಹ್ಮ್ ಮತ್ತ ಫೋಟೋ ಶೂಟ್ ಅದು ಹೋಗಪ್ಪ ಒಂದ ದಿನ
ಹೇ ಹೋಗೀನರೇ ಗುಡ್ಡಕ್ ಹೋದ್ರ ಆಯ್ತ್ ಗುಡ್ಡಕ್ ಈಗ ಮಾಣ್ಯಣ್ಣಾಗ್ಯಾವ ಮತ್ತತ್ ನೀರ್ಲಾಣ ಆಗ್ಯಾವ ಹೊಗೆ ನೀರ್ಲಾಣ ತಿಂದಾ ಆಯ್ತು
ಏ ಯಏನ್ ನೀರುಣ ನ ತಿಂತನ್ ಸಾಕದ ಕೆಮ್ಮತ್ತ ಅದ
ಇಲ್ಲಿ ನಮ್ಮ್ ಹಾಸ್ಟಲ್ ಮೇಾಗರಗಡ ಆಗ್ಯ ನೀರ್ಲಾಣ ಸುಮ್ಮ್ ಒಂದ ಪುಟ್ಟಿ ಹರ್ಕೊಂಡ್ ಹೋಗಿ ಮಾರಿದ್ ರ ಆಯ್ತು ಎ ನ್ನೂರು ಎರಡುನೂರು ರೂಪಾಯಿ ಕೊಡುತ್ತಾರಾ
ಆ ಪುಟು ಯಾರು ಮರ್ಬೇಕಅಲ್ಲಿ ಹಂಗಂತೆ ದುಡ್ಕೊಂತೀನ್ವ್ರಗ ನಾಚಿಗಂತೆ
ಹ್ಮ್
ಹ್ಮ ಹ್ಮ
ಹೌದಿಲ್ಲ
ಹೌದ್ ಬೇಡು ಅದ ಕರೇನೇ ಈಗ ನಾ್ ಮಾಡ್ಕೊಂತಿರ್ವಿ ನಾವು ಬೇಡ್ಕೊಂತಿರ್ತಿೇವೆ
ಹ್ಮ್ ಸರಿ ತೊಗೊ ಇಂದಡೆ ಕಾಲ್ ಮಾಡಲಾ